ಹಲೋ, ಗುಡ್ ಆಫ್ಟರ್ನೂನ್,
ಗುಡ್ ಇವ್ನಿಂಗ್.
ಇನ್ನಾ ನಾಕ ಆಗಿಲ್ಲ ಇನ್ನ ಮೂರವರೆ ಆಗತಿ ಈಗ.
ನಾನ್ ಈಗ ಎದ್ದಿನಲ್ಲಾ ಅದಕ್ ಸ್ವಲ್ಪ ಕಣ್ ಬಿಡದ್ರು ನೋಡ್ರು ಹೆದ್ ಕಮ್ಮಿ ಆಯ್ತ. ಹ್ಮ
ಮತ್ತ ಏನ್ ಮಾಡತ್ತಿ,
ಏನು ಇಲ್ಲ.
ಹ ಹೆಂಗ ದೀ ಕಾತನಿ ಹೆಂಗ ದೀರ ಮತ್ತೇಏನ್ದ
ಆರಾಮ ಇದ್ದಂಗ ಅದೇನ ಅರಾಮ್ ಅದೇನ್ಲ ಗೊತ್ತಿಲ್ಲ. ನೀನು
-ನವು ನಾವು ಅದೇ ಒಂದು ಫಿಫ್ಟಿ- ಫಿಫ್ಟಿ
ಓ ಯಾವಾಗತ್ತ ಮಲ್ಲಿಗಿರತಲ್ಲೆ.
ಹಾ, ಮತ್ ಕೆಲ್ಸ ಏನಐತಿ ಬಡ್ತನ್ ನಿದ್ದೆ ಬನಾ ನಿದ್ದ್ಯೊಳಗಬಡತನ ಇರ್ಬಾರದು.
ಏನ್ರೀ ಎಂತ ಮಾತ ಹೇಳ್ಬಿಟ್ರಿ.,
ಅದಕ್ಕೆ
ನಿಮ, ನಿಮ ನಿಮಗ್ ನೀವ್ ಏನೋ ಒಂದ್ ಹೇಳ್ಕೊಂಡ್ ಬಿಟ್ರಲ್ಲ ಇನ್ ಯಾರು ಏನೋ ಅನ ಬಾರದಂತಹ ನೆ
ಬಡತನ್ ಬರ್ಬಾರ್ದತ್ತ ಹೇಳ್ ನಿದ್ದಿ ಮಾಡ್ತೇನ್ಲೆನಾ.
ಹ ಬಾ ತಿಂದ- ತಿಂದ ಹಿಂಗೆ ಕೂತ್ರ ಇರೋ ಬರ ಎಲ್ಲ ಕರ್ಸ ಬಡತನ್ ತಾನೆ ಬರ್ತದ ಅಂಗಾರ.
ಇದು ಪ್ರೊಫೆಷನಲಿ.
ಒಳ್ಳೆ ಪ್ರೊಫೆಷನಲ್ ಒಗ ದ್ರ ಬಿಡಂಗಾರ.
ಹ್ಮ, ಮತ್ತ ಆರಾಮ್ ಇನ್ನೊಂದ ವರ್ಷ ಹಿಂಗಿರೋದ ಆಮೇಲ್ ಮುಂದ್ ನೋಡಾಕ್ ಬರ್ತೇತೇನ್ರಾ.
ಮುಂದೆ ನೋಡಂಗಲ್ ಮನೆಯವ್ರು ಯಾರಾರೂ ನೋಡ್ ನಮ್ ಮುಂದ್ ಮದ್ವಿ ಮಾಡ್ತಾರಷ್ಟ.
ಅದ್ಕ ಡಿಗ್ರಿ ಒಳಗ ನಾವ್ ಇನ್ನೊಂದ ಸ್ವಲ್ಪ ಮಜಾ ಮಾಡ್ಬೇಕಾಗಿತ್ತು.
ಓ ಮಾಡಿದ್ರಲ್ಲ ಒಂದ ಹೋಗಿ ಒಂದಲ್ಲ, ಒಂದ ಎರಡು ಎರಡ್ ಮೂರ ಟ್ರಿಪ್ ಹೋಗಿದ್ವಿ
ಎರಡ್ ಅಂದ್ರೆ ಏನ್ ಅದೇನ್ ಫೀಲ್ಡ್ ಇಲ್ಲೇ, ನಮ್ಮ್ ಊರಾಗ ಕರ್ಕೊಂಡ್ ಹೋಗ್ಯಾರಕ್ಟ ಮತ್ತೇನ್.
ಆದ್ರೂ ಏಯ್ ಒಂದ್ ಟ್ರಿಪ್ ಮಾತ್ರ ಮರಿಯೋಂಗಿಲ್ಲಪ್ಪಾ.
ಹ್ಮ ಹ್ಮ್, ನೀವ ಏನ್ ಫುಲ್ ಜೋರ ಇದ್ರಿ ಬಿಡವತ್ ಆಟ ಆಡೋದ- ಆಡೋದ್ ನೀರಾಗ. ನಾವು ಹೌದ ವಾಟರ್ಫಾಲ್ ಭ ಆಯ್ತ್ು ನಮಗ್
ಏನ್ರೀ ಅದಕ್ಕೆ ನಾವು ಇನ್ನೇನ್ ನಮ್ ಕಾಲೇಜಿಂದ ಕರ್ಕೊಂಡ್ ಅಪ್ರೂಪಕ್ ಕರ್ಕೊಂಡ ಹಗಿದ್ರ ಅದೊಂದ ಹೀಗೆ ಮತ್ತ್ ಗೋವಾ ಬೇರೆ ಅಂತ ಖುಷಿ
ಹ್ಮ್ ಅದೇನ್ ಓಡದಿಲ್ಲ ಏನಿಲ್ಲ ಎಲ್ಲಿ ಎದಕ್ ಕರ್ಕೊಂಡೋಗ್ಯಾರು ಸೈನ್ಸ್ ಇದಕ್ ಹೋಗ ಕರ್ಕೊಂಡೋಗ್ಯಾರು
ಏ ಅವ್ರು ಕರ್ಕೊಂಡ್ ಹೋಗ್ಯಾರ ಅನ್ನೋದು ಒಂದೇ ಮುಖ್ಯ ಅದೇಏನು ಕರ್ಕೊಂಡ್ ಹೋಗ್ಯಾರ ಅದೆಲ್ಲಾ ನಾವುುಡುಕ್ಬಾರ್ದಂಗೆಲ್ಲ
ಅದು ಕಾಡಬೇಡಿ ಕಾಡಬೇಡಿ ನಾವ್ ಹೇಳಿ
ಒಂದ್ಸಲ ಎಷ್ಟ್ ಸಲ ಕ್ಯಾನ್ಸಲ್ ಮಾಡಿ ಎರಡ್ ಸಲ ಒಓಪ್ಸಿ
ಹ ಹ್ಮ್ ಅದ ಮತ್ ಮನೆ ಐನೂರುೂಪಾಯ ಒಪ್ಪಸ್ಬೇಕ
ಹ್ಮ ಯಾವ್ ಸಬ್ಜೆಕ್ಟ್ ಕರ್ಕೊಂಡ ಹೋಗಿದರು ನ ನಂದಂಗ
ಎಲ್ಲಾರ ಒಟ್ ನಾವ್ ಸೈನ್ಸ್ ಸೈನ್ಸ್ ಇಂದ ಕರ್ಕೊಂಡ್ ಹೋಗಿರ ಫಿಸಿಿಕ್ಸ್ ದವ್ರು ಕರ್ಕೊಂಡ್ ಹೋಗಿರ ಫಿಸಿಿಕ್ಸ್ ದವ್ರ ಹೌದ ಕೆಮಿಸ್ಟ್ರಿದವ್ರ ಯಾರ ಅಂತವ್ರ ಅಟ್ಟ ಕ್ರೇಜ್ ಇರ್ಲಿಲ್ಲ ಯಾರಿಗು ಎಲ್ಲಾ ಏನ ಮದುವೆ ಆದವ್ರು ಇದ್ರಲ್ಲ ಅದ್ರ ಇಟ್ ಮೀನ್ಸ್ ಅಂಕಲ್ ಅಂಟಿ
ಏ ಹಂಗೆಲ್ಲ ಕಲಸಿದ ಗುರುಗಳಿಗೆ ಆತರ ಹೇಳ್ಬಾರ್ದು
ಅಂದ್ರ ಎಲ್ಲಾ ವಯಸ್ಿನಲ್ಲರು ಇದ್ರ ಅವ್ರಿಗೆ ಇಂಟ್ರೆಸ್ಟ್ ಇ ವಯಸ್ಸರ್ ಇದ್ರಲ್ಲ ಅವ್ರಿಗೆಲ್ಲ ಅಷ್ಟ್ ಇಂಟ್ರೆಸ್ಟ್ ಇರಲ್ಲ ಎಲ್ಲಾ ಕಡೆ ಹಂಗೆಲ್ಲ ಬರೋದು
ಇಲ್ಲ ಹೌ ಸ್ಟೂಡೆಂಟ್ಸ್ ನ ಮುಂದಿನ ಭವಿಷ್ಯ ಚಕ್ಕಗಿ ತಯಾರು ಮಾಡ್ತಿರ್ತಾರಲ್ಲಾ ಅವರು ಸೊ ಗೋವಾಗ ಹೋಗಿ ಬಂದು ಮತ್ತೇನಾದ್ರು ಮನಸ್ತಿ ಚೇಂಜ್ ಆದ್ರ ಸಮಸ್ಯೆಗಳಾಗಬಾರಲ್ಲ ಅದಕ್ಕೆ
ಮುುತ್ತ
ಹ
ಬಾ ಮತ್ತ ಇನ್ನೊಂದ್ ಎಲ್ರ ಮಾಡೋನ್ ಟ್ರಿಪ್ ಹೋಗೋ ನಾವ್ ಒಟ್ಟಾರ
ಹಾ ಅಷ್ಟ ಎಲ್ಲಿ ಮತ್ತೆ ಮತ್ತ ಹೋಗಕ್ ಹೋಗೋ ಇಂತ ಬಿಸ್ರಾಗ ಎಲ್ಲ ಹೋಗಕಂದ್ರೆ ಮತ್ತ ಒಂದ್ ರೌಂಡ್ ಮಳಿ ಮಳಿ ಆಕ ಮ ನಾವ್
ನಾವ ನೆನಸ್ಕೊ ಹ್ಮ ಅದರ ಐತಿ
ಆದ್ರ ವರ್ಷಕ್ಕೆೆ ಜಾಸ್ತಿ ಐತಿ
ಹ್ಮ್ ಈಸಲ ಬಾಳ ತಿನ್ ಮತ್ತೆ ಈಗ ಇಲ್ಲಿ ಇಲ್ಲೇ ಇಷ್ಟೇ ತಿನ್ ರಾಜಸ್ಥಾನ್ದಾಗ ಅದು ಹೇಳ್ತಿಿರ್ಬೇಕ ನಾ ತಿನ್ನ
ಅದ ಈ ಜನ ಅದು ಕೊಂಡ್ಕೊಂಡಿರ್ತಾರಲ ಅವ್ರಿಗೆ ನಮಗ ಈಗ ಮಳಿಗಾಲಕ್ಕೆ ತಂಪ ಇರ್ತತಿ ಚಳಿಗಣಕೂ ಕೇಳ್ಬೇಳ ಅಷ್ಟ ಚಳಿ ಇರ್ತತಿ ಈ ಸರ್ತಿನು ಸ ಶಕ್ಯನು ಜಾ
ಎಲ್ಲಾ ಜಾಸ್ತಿ ಇತಿವಿ ಸಲ
ಹ್ಮ್
ಚಳಿ ಚಳಿ ಬಿಸಿಲು ಬಟ್ ಆಕ್ಚುಲಿ ಮಳಿ ಮತ್ ಚಳಿ ಹೋದ್ ವರ್ಸದ ಈ ವರ್ಷ
ನಾವ ಈಗ ಖಾಲಿ ಅದೇವ ಅಂತೇಳಿ ಇಷ್ಟ್ ಬಿಸಿಲೆ ಎಲ್ಲಾ ಹತ್ತಕತ್ತ ನ್ಸತ್ಯ ಮೇ ಬಿ ಡಿಗ್ರಿ ಇದ್ದಾಗದೆ ಎಲ್ಲ ಎಂತ ಎಂತ ಬಿಸ್ಾಗ ಹ ಹೆಂಗಿದ್ದೇವು ಹ ಫಾಸ್ವೀಟ್ ಮಾರ್ಕೆಟ್ದನ
ಕ್ರ ಹೋದ್ವೆ
ಹ ಅವಾಗ್ ನಮ್ ಬಿಸಿ್ಲತಿಲ್ಲ ಈ ಕಾಲಿ ಕುಂತೇವಲ್ಲ ಅದ ತ ಬಿಸಲತ ನಿಜ ಎಲ್ಲ ನಮ್ಮ ಟೈಮ್ ಒಳಗೆ ಎಕ್ಸಾಮ್ ಹೋಗ್ರೆ ಆಲ್ಮೋಸ್ಟ್ ಖಾಲಿ ಇರ್ತಿದ್ವಿ ಹಂಗ ಸುಮ್ನೆ ಮಾರ್ಕೆಟ್ಗೆ ಹೋಗಬೋದು
ಹಹ ಮತ್ ಕ್ಲಾಸಸ್ ನಮ್ಮ ನ ನಡೀತೇನು ಎಲ್ಲಲ್ಲ ಜಲ್ದಿ ಜಲ್ದಿ ಸಿಲಬಸ್ ಮುಗಿಸ್ತಿದ್ರು
ನ್ ಆದ್ಮೇಲೆ ನಮ್ದ ಫಸ್ಟ್ ಸೆಮನ್ೂ ಸೆವೆಂಟಿ ಫೈವ್ ಪರ್ಸೆಂಟ್ ಬೇಕೇ ಬೇಕಿತ್ತು ಅೆ ಸಾಧ ಹೋಗ್ಕ ಕೊಡ್ತಿದ್ವಿ ಅದು ಲಾಕ್ಡೌನ್ ಆದ್ಮೇಲೆ ಅವರು ನಮ ಸ್ವತಂತ್ರ ಸ್ವತಂತ್ರ ಮಾಡ್ಬಿಟ್ರು ಹಂಗಾಗಿ ನಾವು ಕ್ಲಾಸ್ ಏನ್ ಸಂಬಂಧ ಇಲ್ಲ ನಂಗಗೆ ಹೋಗಕಿ
ಹ್ಮ ನಾವೇನ್ ಹೋಗಿದ್ ಬಾಳ ಅಂದ್ರ ಎರಡ್ ಸೆಮ್ ಹೋಗಿ ಒಟ್ಟ ಫಸ್ಟ್ ಸೆಮ್ಮ ಲಾಸ್ಟ್ ಸೆಮ್ಮ
ಎಲ್ಲ ಸೇಮ್ ಮುಗಿಯಕರ ಗೂತ್ತಿಲ್ಲ ಅಂತೇಳ
ಫ್ಲಡ್ ಗೊತ್ತಿಲ್ಲ ಅದ್ಕ ಹೋಗಕ್ಗಿಲ್ಲ ಆಮೇಲಾರ ಲಾಕ್ಡೌನ್ ಆತು ಮನ್ಯಾಗ ಕೂತಾ ಇಂಟರ್ನಲ್ ಬರ್ದೆ ಮನ್ಯಾಗ ಕೂತಾ ಸೆಮ್ ಎಕ್ಸಾಮ್ ಬರ್ದೆನು
ಎಲ್ಲಿ ಯಾವ್ದ ಒಂದು ಬರದು ಏನೋ
ಹ್ಮ್ ಥರ್ಡ್ ಸೆಮೆನು ಬರ್ದ ಅನಿಸ್ತತಿ ಮತ್ತೆ ನಮ್ದು ಅದೊದ ಹೇಳ್ಕೊಳಕೈತ್ ನೋಡು
ಮತ್ತೆ ಇವಾಗ ಈಗ ಮಸ್ತ್ ಆರಾಮ ಆಯ್ತ ಅದಿಕ್ಕೆ
ಹ್ಮ್ ಇಲ್ಲ ನಾವ್ ಸಾಯತನ ನಿಮ್ದ ಏನ್ರ ಒಂದ್ ಮೆಮೊರೇಬಲ್ ಡೇ ಹೇಳ ಅಂದ್ರ ಮೆಮೊರೇಬಲ್ ಡೇ ಇಲ್ಲ ನಮ್ ಮೆಮೊರೇಬಲ್ ಇಯರ್ಸ್ ಅದಾವತ್ ಹೇಳ್ಬಹುದ್ ನಾವು
ಅದೇ ನಾವು ನಮ್ ಜನ್ರೇಷನ್ ನಲ್ ಎಲ್ಲಾ ನೋಡಿದ್ವಿ ಲಾಕ್ಡೌನ್ ನೋಡಿದ್ವಿ ಕೊರೋನಾ ಡಿದ್ವಿ ಮೂರನೇ ವರ್ಲ್ಡ್ ವಾರ್ ನೋಡಿದ್ವಿ ಆಮೇಲೆ ಗ್ಯಾಸು ಇವಾಗಿನ ಸಮಸ್ಯೆ
ಹ್ಮ್ ಮತ್ತೆ ಇನ್ನೊಂದು ಏನು ಕುಂಭಮೇಳ
ಹಾ ಕುಂಭ ಮೇಳ ನೋಡಿದ್ವಿ ಆರ್ ಸಿ ಬಿ ಕಪ್ ಗೆದ್ದಿರೋದ್ ನೋಡಿದ್ವಿ
ಈ ಸಲನು ಗೆಲ್ಲುದ್ ನೋಡ್ತಿ
ಹ್ಮ್ ಆದ್ರೂ ಒಳ್ಳೆ ಅಧ್ಯಾಯ ಬರಿತಿವಪ್ಪ ನಾವ್ ಮನ್ಸ ಮಾಡಿದ್ರು
ಹ್ಮ್ ಮತ್ತೆ ಇಪ್ಪತ್ತೊನ್ನೇ ಶತಮಾನ
ಅದ್ಭುತಗಳು
ಅದ್ಭುತಗಳು ಇಪ್ಪತ್ತೊಂದ್ನೇ ಶತಮಾನದ ನಡ್ದಿದ್ ಇವೆಲ್ಲ
ಹ್ಮ್ ಹ್ಮ್ ಡಿಗ್ರಿ ಜಿವನ ಒಂತರಾ ಖುಷಿ ನೆನ್ಸ್ಕೊಂಡ್ರ
ಹ್ಮ್ ಡಿಗ್ರಿ ಪಿ ಯು ಪಿ ಯು ದಾಗ ಎಲ್ಲ ಏನ ಸ್ವತಂತ್ರ ಇರ್ತಿರ್ಲಲ್ಲ ಡಿಗ್ ಗಿರಿದ ಕಲರ್ ಫುಲ್
ಇಲ್ಲ ಅವಾಗ ಹೋದ್ರಿ ಮಾಡ್ರಿ ಎಸ್ ಕೋರ್ ಮಾಡ್ಬೇಕು ಎಮ್ ಬಿ ಬಿ ಎಸ್ ಸಿಟ್ ತಗೋಬೇಕು ಇತರ ಯೋಚ್ನೆಗಳು ಈ ತರ ಯೋಚನೆಗಳ ಇರ್ತಿದ್ವಾ ಅವಾಗ
ಹ್ಮ್ ನೀ ಡಿಗ್ರಿಗೆನು ಕಾಲ್ ಬಿಟ್ಕತ್ ಡಿಗ್ರಿ ಕಾಲ್ ಬಿಟ್ ಕತ್ತಿ ಅನ್ನಿ
ಅಯದು ಅದೊಂತರ ಹಂಗ ಅಂತ ಮನಸ್ಥಿತಿನ ಬೆಳದ್ ಬಿಡ್ತೈತ ಬಿಡು ಯಾರು ಓದ್ತಾರು ಎಕ್ಸಾಮ್ ಬಂದ್ ಸಮೀಪ ಬಂದಾಗ ಅಷ್ಟೇ ಓದ್ತಾರೆ ಎಲ್ಲಾರೂ ಈ ಸೀನಿಯರ್ಸ್ ಸವಾಸ ಮಾಡಿದ್ ಅಂದ್ರೆ ಅವ್ರಷ್ಟ ಹೇಳ್ಬಿಡ್ತಾರ ಹಂಗ್
ಹ್ಮ್ ಹ್ಮ್
ಹಂಗಾಗಿ ನಾನುವೆ... ಹಂಗೆ ಇರ್ಬೋದು ಬಿಡು ಡಿಗ್ರಿ ಡಿಗ್ರಿ ಸೀರಿಯಸ್ ಆಗಿ ತಗೊಂಡ್ ಹೋದ್ರೆ ಏನ್ ಮಾಡಾರದದು ಹೇಳಿ ಮಾಡಿದ್ದು ಬಿ ಸ್ ಸಿ ಸೀರಸಯ್ತ ತಗೊಂಡ್ ನಮ್ಗೆ ಯಾರ ಹೋಗಿ ನೋಬಲ್ ಪ್ರೈಸ್
ಮಾಡಾರ ಮಾಡಾರ್ಲ ಸೈಂಟಿಸ್ಟ್ ಅಲ್ಲಾ ಮತ್
ಬಿಡು ಮಾಡವ್ರ ನಾವು ಮಾಡಿಲ್ಲ ಅಂತ ಮಾತಾಡ್ತಿವಂತಲ್ಲ ಹೋಗ್ತಿಲ್ಲ
ಮತ್ತ ಅ ಬಾ ಅದಕ್ಕ ಮತ್ತ ಯಾವದರ ನಾರ್ತ್ ಸೈಡ್ ಎಲ್ರ ಹೋಗೋನ್ ಏ ಕಾಲೇಜ್ ಗಲ್ಲೋ ಹ- ಹ್ಮ- ಸಾಕಾಗೈತ್ ಅಲ್ಲಿಂದ ಹೊರಬಂದ ಮತ್ತೇಲ್ ಹೊಕ್ಕಿ
ಹ್ಮಾ--ಹೋಗೋಣ್ ನಾರ್ತ್ ಸೈಡ್ ಎಲ್ಲಿ ರ್
ಎಲ್ರ ಈಗ ಕೇದಾರ್ ನಾಥ ಓಪನ್ ಆಗೇತಿ ಅಲ್ಲೇರ ಹೋಗೋನು ಎಲ್ಲಾ ಅಯೋಧ್ಯ ಮತ್ತ ಇವರಿಂದಾವನ್
ಕೇದಾರನಾಥಗ ನೀ ಒಮ್ಮೆ ಡೈರೆಕ್ಟಾಗ ಹೋಗಿ ಅಲ್ಲಿ ನಡಿತೀನಿ ಅನ್- ಆಗಲ್ಲ ರೂಢಿ ಇರಬೇಕು ಒಂಚೂರು
ಪ್ರೇಮಾ ಬಾಳ ಫೇಮಸ್ ಆಗಾತಾರೂ ಇಲ್ಲ ಈಗ
ಹ್ಮಾ ನೋಡೋನ ತೊಗೋಲೇ ಅದಕ್ಕೊಂದ ಪ್ಲಾನ್ ಮಾಡಬೇಕ್ ಸರಿಯಾಗಿ ಆ ಪ್ಲಾನ್ ಪ್ರಕಾರ ಹೋಗ್ಬೇಕಾಕೆತಿ
ಹ್ಮೂ ಅದು ಐತಿ ಬಿಡು ಹೂಂ ಮತ್ ಬಂಗಾರನು ಎಟ್ ಕಾಸ್ಟ್ಲಿ ಆಗಾತೆತಿ
ಹ್ಮ ಬಂಗಾರ ತಗೊಳಿಕ್ಕೆ ನೀ್ ಮತ್ತ
ಹ್ಮ-ಹ್ಮ-ನೋಡಾತೆನಿ ಪೊನ್ ದಾಗ ಎಟ್ ಕಾಸ್ಟ್ಲಿ ಆಗೆತಿ
ನೋಡ್ಬೇಕ್ ಅಷ್ಟ ಆದ ನೋಡಾಕಷ್ಟ ಕಾಸ್ಟ್ಲಿ ಆಗಾತೆತಿ ತೋಗೋ ಅಂತ ಯಾರಗು ಹೇಳಾತಿಲ್ಲಾ ಆದ್ರ- ತೋಗೋಳಾಕರದೆನಾ
ತೋಗೋತಾರ ಮತ್ ಮದುವಿಗೆ ಏನ್ ಮಾಡಕಾಗಲ್ಲ
ಅಲಾ ಆದ್ರೂ ಇಷ್ಟ ಕಾಸ್ಟ್ಲಿ ಆದ್ರೂ ಜನಾನು ಬಿಡಲ್ಲಪ್ಪಾ
ಬವ್ಂ ಅವಾಗೆಲ್ಲ ಹತ್ತ ಹತ್ತ ಇನ್ನ ಐದ ಲಕ್ಷ ಮದುವೆ ಆಕೆತಿ ಈಗ ಹತ್ತ ಹದ್ನೖದ ಲಕ್ಷ ಬಂಗಾರ ಬೇಕು
ಅಷ್ಟಾದರೂ ಕಮ್ಮಿನ ಒಬ್ಬೊಬ್ಬರಿಗೆ ನೋಡಿ ತೊಗೋ ಅನಿಗ್ ಕೇದಾರನಾಥದು ಹಿಂಗ್ಯಾರ್--ನ ಹೋಗಿ ಬಂದವರರ್ಯಾನರ್ ಕೇಳಿ ಸರಿಯಾಗಿ ಪ್ಲಾನ್ ಮಾಡಕ್ ಬರ್ತೆತಿ
ಹೊಂ ಈ ಪಲ್ ಗೆ ಹೋಗಾಕ್ ಆಗ್ಲಿಲ್ಲ ಅಂದ್ರ ಇಲ್ಲಿ ಅಂದ್ರ ನಾರ್ತ್ ಸೈಡ್ ಹೋಗದೈತಿ ಈಗ ಸಾಕಿ ಈ ಕಡೆ
ಹ್ಮ ಹ್ಮ -ಹ್ಮ ನಾರ್ತ್ ಇಂಡಿಯಾ ಇಂಡಿಯಾ ಅದ ಯಾರ ಈಗಾದ್ರೂ ಕೇಳೋಣ ಕೇಳಿ ಮಾಡಿ ನಾವು ಹೆಂಗ ಏನ ಅಂತಯ ನೋಡ್ ಡಿಸೈಡ್ ಮಾಡಕ ಬರ್ತೈತಿ-
ಹ್ಮ- ಬ್ಯಾಸ್ರ ಆಗೈತಿ ಕೂತ್ ಕೂತ್ ಮುಗಿತಾವ ಹೆಂಗೂ ನಿಂದು ನೆಕ್ಸ್ಟ ಮಂತ್ ನಂದು ಎಕ್ಸಾಮ್ ಮುಗಿತಾವ
ಹ್ಮ- ಅದಕ ಹೋಗೋನೆನಂತ ಫೋನ್ ಹಚಿನ್
ಸರಿ ತೋಗೋ ಹೋಗೋಣ್ ತೋಗೋ ಯಾರ್ನಾರ ಕೇಳಿ ನೋಡಿ ಮಾಡಿ ಹೋಗೋಣ್
ಹಾ ಮತ್ತ ಗೊತ್ತಿಲ್ಲ ಹೋಗೋದು ಬೇಡ
ಹ್ಮ
ಮತ್ತ - ಆಯ್ತು ಹೋಗ್ಬಾ- ಅಂದ್ರ ಲೈಬ್ರರಿ ನೀನು ಉಪಯ್ ಹ್ಮ- ಬಾಯ್ ಬಾಯ್